ಹಲೋ ಸಾರ್ ಒಂದು ಒಂದ್ ಕಾಲ್ ಹೊಂಟಾಯ್ತು ಸರಿ ಈಗ ನಾವ್ ನಿಮ್ ಫೋನ್ ಮಾಡಿದ್ದೆ ನೀವ್ ಪಿಕ್ ಮಾಡ್ಲಿಲ್ಲ ಕಟ್ ಆಯ್ತು ಒಂದು ಫೋನ್ ಕಾಲ್ ಜೀರೋ ಆಯ್ತು
ಭತ್ತಿರತನ ಮಾಡಕ ನಾವ ಪಿಕ್ಕಾ
ಏನು ಸರ್
ನಮ್ ಬಂದಿರೋ ತನ ಪಿಕ್ ಮಾಡಾಕ ಅಂದ್ರೆ
ಬಂದಿತು ಬಂದಿತ ಏನ್ ನಂಗೆ ಗೊತ್ತಿಲ್ಲ ಒಟ್ನಲ್ಲಿ ಮಾಡಿದೆ ಅದು ನೀವು ಎತ್ಲಿಲ್ಲ
ಮಾಮೂಲಿ ಟಾಸ್ಕ್ ಇಸ್ ಆಲ್ರೆಡಿ ಕಂಪ್ಲೀಟೆಡ್ ಅಂತ ಅಂದ್ಬಿಟ್ಟು ಸೊನ್ನೆ ಅವಧಿ ತೋರಿಸ್ತು ಅಲ್ಲಿಗೆ ಒಂದ್ ಕಾಲು ಹೋಯ್ತು
ಚಾ ನಂಬರ್ ಯಾವ್ದ ಯಾವ್ದ ಒಡ್ದ ಇದ್ರೀ ನೋಡಿ
ಸರ್ಕಾರ ಆಟಕ್ಕೆ ಹೊಡೆದಿದೆ ಸರ್ ನಿಮ್ ಮಾಮೂಲಿ ನಿಮ್ ಹೆಸರುನು ಸುದಾ ಬಂದಿತ್ತು
ಹಾ ಏನಂತ ಬಂದಿತು
ಮಧು
ಹಾ
ಹ್ಮ ಬಂದಿತ್ತು ಸ ಬಿಡಿ ಸರ್ ಪರವಾಗಿಲ್ಲ ಹೋಗ್ಲಿ ಏನ್ ಮಾಡಕಾಗಲ್ಲ
ಹ್ಮ್
ಇಲ್ ಸರ್ ಸಮಾಚಾರ ನೀವ್ ಎಲ್ಲಿ ನೋಡ್ತಿದ್ರರಿ ಸರ್ ಕೆಲ್ಸ ನಿಮ್ಗೆ ಎಲೆಕ್ಟ್ರಾನಿಕ್ ಸಿಟಿ ಹೇಬ್ಬಾಳು ಈ ತರ ಐತೆತಿ ಅ ಎಲ್ಲಿ ಗೊದ ಹೆಂಗ ಗೋತ ಐತಿ ನಿಮ್ಗೆ ಕೆಲ್ಸಾ
ಅ ಒಬ್ಬರು ಸಹ ಪಾಠಿ ವಿಚಾರಿಸಿದೆ
ಹ ಹಾ
ಹಾ
ಅವರು ಹೇಳಿದ್ರ ಇಂತ ಜಾಗ್ದದಲ್ಲಿ ಐತೆ ಕೆಲ್ಸ ಬನ್ನಿ ಅಂತ ಅವ್ರು ಹೇಳಿದ್ರ ಇ ತಿಂದ ಜಾಗ್ದದಲ್ಲಿ ಐತೆ ಕೆಲ್ಸ ಬನ್ನಿ ಅಂತ
ಹಾ
ಸರ್ ನೀವೇನೆ ಅವ್ರ ಹೇಳ್ತಾರಲ್ಲ ಏರಿಯ
ಹಾ
ಅವ್ರು ಹೇಳ್ತಾರಲ್ಲ ಏರ್ಯ
ಹಾ
ಅವ್ಯಾರ ಹೆಸ್ರ ನಾ ಗೂಗಲಲ್ಲಿ ಹೋಡಿದಿ ಹೊಡದ್ಬಿಟ್ಟ ಮ್ಮ ಟೂ ವಿಜಯನಗರ ಡಿಸ್ಟೆನ್ಸ್ ಅಂತ ಹೊಡರಿ
ಹ್ಮ್
ಆ ನಿಮ್ಗೆ ಐದ್ ಕಿಲೋಮೀಟರ್ ಒಳಕ ತೋರ್ಸದ್ರೆ ಟ್ರೈ ಮಾಡಿ ಬಸ್ ಗಿಸ್ ಹೆಂಗ ಐತೆ ಏನ ಅಂತ ಕೇಳಿ ಅವ್ರನ್ನ ಐದ್ ಕಿಲೋಮೀಟರ್ ಮೇಲ ಐತೆ ಅಂದ್ರೆ ಹೋಗ್ಲಿ ಬಿಡಿ ಇರೋದು ಹೋಳ್ಸೆ
ಹಾ
ಅಂದ್ರೆ ನೀ ಹೋಗಿ ಅಲ್ಲೇ ಅಲ್ಲೇ ಇರ್ಬೇಕ್ತದ ಬೆಸ್ಟ್ ಯಾಕಂದ್ರೆ ಸುಮ್ನೆ ನಿಮ್ಗೆ ಲಾಭ ಇರೋಲ್ಲ ಅಷ್ಟ್ ದೂರ ಹೋಗಿ
ಹಾ
ಬಸ್ ಚಾರ್ಜ್ ಹಿಡದ ಬಿಡುತ್ತದೆ
ಹಾ
ಆದರಿಂದ
ಸರ್ ವಿಜಯನಗರ ಸೈಡು ಚಂದ್ರಲೇವಟ್ ವ ಸಾಫ್ಟ್ ವೇರ್ ಕಂಪನಿಗಳು ಇಲ್ವಾ ಸರ್
ಸಾಫ್ಟವೇರ್ ಕಂಪನಿ ಚಂದ್ರಲೇವಟ್ ಎಲ್ಲಿ ಸಾಫ್ಟವೇರ್ ಕಂಪನಿ ಗೊತ್ತಿಲ್ಲ ಸರ್ ಸ ಸಾಫ್ಟ್ ವೇರ್ ಕಂಪನಿ ಇದ್ರುನು ನಿಮಗ್ ವೇಕೆನ್ಸಿ ಆಯ್ತಾ ಅಲ್ಲಿ ಕೆಲಸ ಆಯ್ತಾ ಅವೆಲ್ಲಾ
ವಿಚಾರ್ಸ್ಬೇಕ್ ವಿಚಾರಸಬೇಕು ವಿಚಾರಸಬೇಕು
ಸೆ ಸರ್ ಸಾಫ್ಟ್ ವೇರ್ ಕಂಪನಿಯಲ್ಲಿ ಕೆಲಸ ಹುಡುಕೊಳ್ಳೋದು ನಮಗ್ ಗೊತಿರೋರು ಯಾರಿಲ್ಲ ಸರ್ ಸಫ್ ಪ್ ವೇರ್ ಕಂಪನಿಲ್ಲಿ ಕೆಲಸ ಐತೆ ಅಂತ ಹೇಳೋರು ನಮ್ಮ ಮಾವರೊಬರೇನೆ ನೀವ್ ಅವ್ರಿಗೆ ಪೋನ್ ಮಾಡಿ ಕೇಳ್ಬೇಕಷ್ಟೇ ನಮ್ಮ ಬೆಂಗಳೂರಲ್ಲಿ ಇಂದ್ರಾನಗರದಲ್ ಅವ್ರಲ್ಲಾ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾರಲ್ಲ ಅವ್ರಿಗೆ.
ಇಂದ್ರನಗರ ದೂರನಾ ಸರ್
ಸರ್ ತುಂಬಾ ದೂರ ಸರ್ ಇಂದಿರಾನಗರ ಮುರುಗೇಶ್ ಪಾಳ್ಯ
ಹಾ
ಅಲ್ಲಿ ದೂರ ಸರ್ ಅದು ಹೆಚ್ ಎಂ ಎಲ್ ಕಂಪನಿ ಏರ್ಪೋಟ್ ಗು ದೇವನಹಳ್ಳಿಗೆ ಏರ್ಪೋಟ್ಗೋಯಿತರಲ್ಲ ನೋಡಿ ಆ ರೂಟ್ ಎಂ ಜಿ ರೋಡಿಂದ ಆಕಡೆ ಒ ಮೆಸ್ಟಿಕಿಂದ ಅಕಡೆ ಕಡ್ದ್ ಹೊಂಟೊಗ್ ಬೇಕ್
ಹಾ ಅವ್ರ್ ತಮ್ಮ ಅವ್ರಿಗೆ ಏನು ಕೆಲಸ ಹುಡುಕಿ ಕೊಟ್ರಾ.
ಸರ್ ಅವ್ರಗೂ ಬ್ಲಿಂಕ್ ಇಟ್ಲಿ ಒಂದ್ ಕೆಲಸ ಐತೆ ಅಂತ ಕೇಳವ್ರೆ.
ಕರ್ಕೊ ಹೋದ್ರ
ಹಾ ಇಲ್ಲ ಇನ್ನೂ ಕರಕೊ ಹೋಗಿಲ್ಲ ಆಯ್ತೆ ಅಂತ ಹೇಳಿದ್ರು.
ಯಾವಗ್ ಬರ್ತಾರೆ.
ಗೊತ್ತಿಲ್ಲ ಸರ್ ಯಾವತ್ ಬತ್ತಾರೆ ಅಂತ
ಹ್ಮ್
ಬ್ಲಿಂಕ್ ಇಟ್ ಒಂದು ಕೆಲಸ ಐತೆ ಇಪ್ಪತ್ತೊಂದು ಸಾವಿರ ಸಂಬಳ ಪಿಕ್ ಅಂಡ್ ಪ್ಯಾಕರು ಶಿಪ್ ಪ್ಟ್ ವೈಸ್ ಕೆಲಸ ಬಿಳುತ್ತೆ ಅಂತಂದಿದ್ರು ಅದು ಅರವತ್ತು ಕಡೆ ಇದ್ದಂತ ಬ್ರಾಂಚು
ಹ್ಮ್ ಹ್ಮ್
ಹ ಅವರು ಇಂದ್ರನಗರ ಸೈಡ್ ಹಾಕಸ್ಕೊತಿನಿ ಸರಿ ಆಯ್ತದೆ ಅಂತ ಅಂದ್ರು.
ಹ್ಮ್
ಹ್ಮ್ ವಿಜಯನಗರ ಸೈಡು ಐತೆ ಸರ್ ಬಟ್ ಆದ್ರೆ ಶಿಫ್ಟ್ ವೈಜ್ ಆಗರೋದ್ರಿಂದ ನಾನ್ ಬೇಡ ಅಂತಂದೆ.
ಬ್ಯಾಡ ಬಿಡಿ ಸರ್ ಅದ್ ರಿಸ್ಕ್ ಓದ್ಕೊಂದ್ ಮಾಡಕತಿಮಿ ಅಂತಂದ್ರ ಆಗಲ್ಲ ನಮ್ಮ ನಮ್ ನಮ್ ಬ್ರದರ್ ಒಬ್ಬರು ಇದಾರಲ್ಲಾ ಹಂಗ ಆಗ್ಬೇಕಾಯ್ತೆ.
ಸ್ಟೇ ಓದೊದ್ ಏನ್
ನಮ್ ಬ್ರದರ್ ಒಬ್ರು ಇದ್ದಾರಲ್ಲ ಸರ್ ಎಳ್ತ್ ಯಾಗಣಿ ಕೇಳಸ್ಕೊಳ್ಳಿ ನಮ್ಮ್ ಬ್ರದರ್ ಒಬ್ರು ಇದಾರಲ್ಲ.
ಹ್ಮ್ ಯಾರು ಅವರು ನಿಮ್ ಬ್ರಾದಾರ್ ಅವ್ರು
ಹಂಗಗೋಬೇಕಾಯ್ತು ಅಷ್ಟೇ. ಏಳ್ತು ಮುಖ್ಯ ಸಾರ್ ಯಾವಾಗು ಹೇಳ್ತ ಏಳ್ತು ಮುಖ್ಯ.
ಹ ಸ್ ಸ್ ಸರಿ ಸರಿ ಸರಿ
ಅವರು ಏನ್ ಅದೇನೇ ಪೂಲ್- ಅವರು ಏನು ಪುಲ್ ಅದನ್ನೇ ಪರ್ಮೆಂಟ್ ಆಗಿ ಮಾಡೋಲ್ಲ ಏನೋ ಒಂದ್ ಸ್ವಲ್ಪ ಸಾಲ ಐತೆ ಗಾಡಿ ಲೋನು. ತಿರರ್ಸ್ಬೇಕಲ್ಲಾ ಅದಕೋಸ್ಕರ ಒಂದು ನಾಲ್ಕೈದು ತಿಂಗಳು ಮಾಡ್ತರೆ ಅಷ್ಟೇ.
ಸ್ ಗಾಡಿ ಲೋನ್ ಇಲ್ವಲ್ಲ ಸರ್ ಪುಲ್ ಕ್ಯಾಶ್ ತಗೊಂಡ್ರಿರೋದ್ ಅದಲ್ವಾ.
ಚಿನ್ನ ಚಿನ್ನ ಯಾರು ಕಡ್ತಾರಾ ಸರ್ ನೀವ್ ಕಡ್ತೀರಾ.
ಸರ್ ಇಲ್ಲ ಅವ್ರೇ ಹೇಳಿದ್ದು ಯಾವ್ದ ಏನು ಮಡ್ಗಿಲ್ಲ ನನ್ನ ತಸಿ ದುಡ್ಡಿತ್ತು ನಮ್ಮಜ್ಜ ತಸಿ ದುಡ್ಡ ಇಸ್ಕೊಂಡ್ ಮಡ್ಗಿ
ಹಾ ಅ ಚಿನ್ನ ಮಾಡಬಿಟ್ಟು ಇಸ್ಕ ಬಂದಿರೋದ
ಹೌದಾ ಸರ್ ನೀವ ಹೆಂಗ ನೀವ್ ಹೇಳಿದ್ರೆ ಉಂಟು ಸರ್ ನಮಗ್ ಗೊತ್ತಾ ಸತ್ಯ ಏನಿಸ್ಕೊಳ್ ನು ಅಂತ
ಹಾ ಮತ್ತೆ
ಹ್ಮ್ ಏನೋ ಸರಿ ಯಾರಿಗೆ ಗೊತ್ತು ಸರ್ ಒಂದ್ ಮಾತ್ರ ಏನಂತಂದ್ರಸ ನ್ಯಾವು ನಿಮ್ ಜೊತೆ ಸುಳ್ಳು ಹೇಳ್ಬಹುದು ಸರ್ ಅಂದ್ರೆ ಏನ ಏನಾದ್ರು ಅಷ್ಟೇ ಇದ್ದ್ದ ಅಂತ ಏನಾದ್ರು ಅಷ್ಟೇ ಯಾವ್ದೋ ಒಂದ ಮ್ಯಾಟ್ರರ್ ಅರಬ ಬಿಡ್ ಯಾವ್ದರ ಆಗ್ಬ ಬಿಡೋದು. ನಾವ್ ನಿಮ್ಮ ಹತ್ರ ಸುಳ್ಳು ಹೇಳ್ತಾವ ಅಂತ ನಿಮ್ಮನ್ನ ಒಪ್ಪಿಸ್ಬೋದು ನಾವು. ಆದ್ರೆ ನಮ್ ಮನ್ಸ ಹಸಿ ಒಳಗೆ ಹ ನಾವ ಸುಳ್ಳು ಹೇಳ್ತಾ ಅವಿನಿ ಏನದ್ ಇರುತ್ತಲ್ಲ.
ಓ ಹಾಗಾದ್ರೆ ಅವರು ಸಾಲ ಮಾಡಿಲ್ಲ ಅಂತ.
ಓ ಸಾರ್ ನಾನು ನಿಂಗೆ ಏನ್ ನಾನು ಅದ್ನೇ ಫಸ್ಟ ಹೇಳಿದ್ದು. ಹೇಳದ್ನ ಅರ್ಥ ಮಾಡ್ಕಳ ಅಂತ ಈ ವಿಷಯ ಅಂತ ನಾನ ಹೇಳಲಿಲ್ಲ. ಬೇರೆ ಯಾವ್ದಾದ ವಿಷಯ ಅಷ್ಟೇ ಈಗ ನೋಡಿ ಬೆಂಗಳೂರ್ಗ ಹೋಗೋ ವಿಷಯ ಅಲ್ಲಿ ಅಥವಾ ಕೆಲ್ಸನ್ನ ಸಂಬಳ ಮೂವತ್ ಸಾವಿರ ಅಂತ ಹೇಳ್ತಾರೆ ಒಬ್ಬೊಬ್ರು ಒಬ್ಬೊಬ್ರು. ಐವತ್ತು ಸಾವಿರ ಅಂತ ಅಂತಾರೆ ಅವರು ಅಂದ್ರೆ ಪುರ ನಾವು ಕೆಲ್ಸ ಹಂಗ್ ಹಂಗಿದ ಇಲ್ಲಿ ಹಿಂಗಿದೀವಿ ಹಂಗಿದೀವಿ ಬೆಂಗ್ಳೂರಲ್ಲಿ ಹಿಂಗಿದೀವಿ ಅಂತ ಹೇಳ್ತಾರೆ ಅಂದ್ರೆ ಏನ್ ಬೇಕಾರ ಹೇಳ್ತಾರ ಸರ್ ಅವ್ರು. ಹಂಗಿದ್ದೀವಿ ಬೆಂಗ್ಗಳೂರ್ಲಿ ಹಿಂಗಿದ್ದೀವಿ ಆ ನಾವು ಹುಡ್ಗಿರ ಹತ್ರ ಮಾತಾಡ್ತಾ ಇಲ್ಲ ಆ ನಮ್ಗೆ ಯಾರೋ ಲವರ್ ಇಲ್ಲ ಅಂತ ಏನ್ ಏನ್ ಬೇಕಾದ್ರು ಏನ್ ಬೇಕಾದ್ರು ಅವ್ರು ಸುಮ್ಮನೆ ಸುಳ್ಳು ಹೇಳ್ಬೋದು ಅಂದ್ರೆ ಒಬ್ರನ್ನ ಒಪ್ಸಕೆ.
ಆದ್ರೆ ನಮ್ ಮನಸಾಕ್ಷಿ ಒಪ್ ಒಪ್ಸಾಕ ಅದ ಆಗಲ್ಲ ಸರ್ ಯಾರ ಕೈಲೂ ಆಗಲ್ಲ ಅದು. ನಮ್ಮ ಮನಸಾಕ್ಷಿಲಿ ನಾವು ಸತ್ಯ ಹೇಳ್ತಾ ಇದೀವಿಂದ್ರೆ?
ಅರ್ಥ ಮಾಡ್ಕೊಳ್ಳಿ ನಾವು ಲೋನ್ ಇದೆ ಅಂತ ನಾವು ಹೋಳ್ತಿದ್ದೀವಿ. ಅಯ್ಯೋ ಅಯ್ಯೋ ಅದೇ ಇಲ್ಲ ಅಂತ ನಾವು ನಿಮ್ನ ಒಪ್ಸಾಕ ಇದ್ ಮಾಡ್ತಿದೀವಿ ಅಂತ ನಿಮ್ಮ
ತೊ ತೊ ತೊ ಸಾರ್ ನೀವ್ ಅಪಾರ್ಥ ಮಾಡ್ಕತಾ ಇದ್ದೀರಾ. ನಾನ್ ಹೇಳ್ತಾ ಇರೋದು ಸುಳ್ಳುಗಳ ಬಗ್ಗೆ. ಹೋ ಸಾರ್ ನಿಮ್ಗೆ ಲೋನ್ ಐತೆ ನಿಮ್ಗೆ ಲೋನ್ ಐತೆ ತೂ ನಿಮಗೆ ಚಿನ್ನ ಮಾಡಗಬಿಟ್ಟು. ತಕೊಂಡಿದೀರಾ ನಾವು ನಿಮ್ ಬಗ್ಗೆ ಮಾತಾಡ್ತರ ಈ. ಈ. ಈ ಲೋನು ಈ ದುಡ್ಡು ನಿಮ್ಮ ಮನೆ ನಿಮ್ಮ ಗಾಡಿ ಇದು ಬಿಡ್ಬ ಬಿಡಿ ಮ್ಯಾಟ್ರರ್ ತಗದೆ ಎಸ್ ಬಿಡಿ ಆ ಕಡೆ ಸೈಡ್ಗೆ. ಸರಿನಾ ಬೇರೆ ಮ್ಯಾಟ್ರರ್ ಮಾತಾಡ್ತಾ ಇದ್ದೀನಿ ನಾನು ಈಗ ನೀ ಒಂದ್ ಕಡೆ ಕೆಲ್ಸಕ ಹೋಗತಿದ್ದೀರಾ? ಸರಿನಾ ನಿಮ್ಗೆ ಇಪ್ಪತ ಸಾವಿರ ಸಂಬಳ ಬರ್ತದೆ. ಸರಿನಾ ಏ ಸಾರ್ ಹೇಳತ್ ಕೇಳಿ ನೀವ ಒಂದ ಕೆಲ ಕೆಲ್ಸಕ್ ಹೋತೀರಾ ಅನ್ಕಳಿ
ಹೌ
ನಿಮ್ಗೆ ಇಪ್ಪತ ಸಾವಿರ ಸಂಬಳ ಬರ್ತಿರ್ತದೆ.
ನೀವ ಬೇರೆಯವ್ರ ಹತ್ರ ಏನ್ ಹೇಳ್ತೀರಾ? ನನ್ಗ ಮೂವತ ಸಾವರ ಸಂಬಳ ಅಂತೀರಾ.. ಸರಿನಾ? ಅವರು ನಂಬ್ತಾರೆ ಅದನ್ನ ಅಂದ್ರೆ ನೀವ್ ಅವ್ರನ ಓ ಸುಳ್ಳು ಹೇಳಿದೀರಾ ಅದ್ನ ಅವ್ರು ನಂಬತಾರೆ. ಬಟ್ ನಿಮ್ ಮನ್ಸಾಕ್ಷಿ ನಂಬಕ ನಂಬಬೇಕಲ್ಲ ಯಾಕಂದ್ರೆ ಸುಳ್ಳು ಅದು. ನಿಮ್ ಮನಸಾಕ್ಷಿ ನೀವು ನಂಬ ನಂಬಸಕ್ ಆಗಲ್ಲ ನಂಬಸಕ್ ಯಾಕ ಆಗಲ್ಲ ಅಂತ ನೀವ ಹೇಳ್ತರದ್ ಸುಳ್ಳು
ಹ್ಮ್
ಅದನ ನಾ ಹೇಳ
ಹಾಗ ಅದಕ್ಕೆ ಈವಾಗ ನಿಮ್ಮ ಮನ್ಸ ಸಾಕ್ಷಿ ಒಪ ಒಪ್ಪುತ್ತಿಲ್ಲ
ಓಹ ಸಾರ್ ನಿಮ್ ಮನ್ಸಾಕ್ಷಿ ನಿಮ್ದು ಹೇಳೋರ ಮನ್ಸಾಕ್ಷಿ ನಾವ್ ಹೇಳ್ತಾರಿದು ಕೇಳ ಕೇಳೋರೇನು ಈಗ್ ಒಂದ ಎರಡು ಸಲ ಒ ಹೊತ್ತಿ ಹೊತ್ತಿ ಹೇಳಿದ್ರ ಆ ಸರಿ ಬಿಡಪ್ಪ ನಮಗ ಯಾಕೆ ಅಂತ ಅಂದ ಬುಡ್ತೀವಿ ಈಗ ನೀವ್ ನೀವ್ ನೀವ್ ಚಿನ್ನ್ ನಾರಾ ಮಡಗಬುಟ್ಟ ಕಟ್ಕಳಿ ಅ ಸ್ಕೂಲ್ ಕಸಾನೆಲ್ಲ ತಕ್ಕಳಿ ಅಕಂದ ನಾನ ಒಡ್ಸ್ತಿದ್ ಮಗಾ ಗಾಡಿನ
ಸರ್ ಅದ ಅದೇ ಈಗ ನಮ್ಮ್ ಮನ್ಸು ಹೇಳ್ತೈತಲ್ಲ ಓ ಆಗಾರ ನಿಮ್ಮ ನನ್ ಮನ್ ಇರದೆಲ್ಲ ಸೊಳ್ಳು ನೀನ್ ನಿಜ ನೀನ್ ಸುಳಿದ್ ಹೇಳದ್ರು ನಿಮ್ ಮನ್ಸು ಒಪ್ತಿಲ್ಲ ಅಂತ ರೀ ಬುಡ್ರಿ ರೀ ನಮ್ಗ್ ಗೊತ್ತಾಯ್ತು
ಸರ್ ನಿಮ್ಗೆ ನಾಯ್ ನಾ ನಾನ್ನ್ ಯಾವ ತರ ಆಳವಾಗಿ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ ಅಂತ ನೀವು ಸ್ವಲ್ಪ ನಂತರ ಯೋಚ್ನೆ ಮಾಡಿ ನಾನ್ ಫಸ್ಟ್ ಏನಂದೆ ನಿಮ್ಗ ಹೇಳಿ ನಾ ಫಸ್ಟ್ ಏನಂದೆ ಹೇಳಿ ನಿಮ್ಗ ಗಾಡಿ ಲೋನು ಚಿನ್ನ ಇದನ್ ಬುಡಿ ಈ ಮ್ಯಾಟ್ರ ಅಲ್ಲ ನಾವ್ ಮಾತಾಡ್ತಾ ಇರೋದು ಬೇರೆ ಮ್ಯಾಟರ್ ಮಾತಾಡ್ತಾರೆ ನಾನು ಸುಳ್ಳುಗಳ ಬಗ್ಗೆ ಮಾತಾಡತಾ ಇರದೆ ಹೊರತು ನಿಮ ನೀವು ನೀವು ನೀವು ಗಾಡಿ ತಕೊಂಡ ನೀವು ನೀವು ಚಿನ್ನ ಚಿನ್ನ ಮಡಗಬುಟ್ಟ ತಕೊಂಡಿರದು ಸುಳ್ಳು ಅಂತ ನಾ ಹೇಳ್ತಾ ಇಲ್ಲಾ
ಹಾ
ಸುಳ್ಳು ಅಂದ್ರೆ ಏನು ಆ ಸುಳ್ಳು ಹೇಳೋನ್ಗೆ ಮನ್ಸ ಒಳಗ ಹೆಂಗ ಅನ್ಸುತ್ತೆ ಅನ್ನೋದನ್ನ ನಾನು ಅಷ್ಟೇ ಅಂದ್ರೆ ನಾನ್ ಹೇಳ್ತಾ ಇರೋದು ಅರ್ಥ ಮಾಡ ಅಂದ್ರೆ ಮನ್ಸ್ ನೀವು ಬಾಯಿಲಿ ಎಷ್ಟೇ ಸುಳ್ಳು ಹೇಳಿದ್ರು ಮನ್ಸಾಕ್ಷಿ ಒಳಗೆ ಸತ್ಯ ಇರುತ್ತಲಾ
ಅದೇ ಗೊತ್ತು ಬಿಡಿ ಸಾರ್ ನೀವ್ ಹೇಳದ್ ಅರ್ಥ ಆಯ್ತು
ಅದನ್ನ ನಾನ್ ಹೇಳ್ತಾ ಇರೋದ ಅಷ್ಟೇ ನಾನ್ ನಿಮ್ನ ನೀವು ಚಿನ್ನ ಮಡಗಬುಟ್ಟ ತಕಂದಿಲ್ಲಾ ಫುಲ್ ಕ್ಯಾಸ್ ಇತ್ತು ಅಂತನಾ ಹೇಳ್ತಾಯಿಲ್ಲ ಹ ಸರ್ ನೀವ್ ಮಧ್ಯೆ ಗ್ಯಾಪ್ ಕೊಟ್ರೆ ನಾನು ನಿಮ್ಮ ಕೆಲ್ಸದ ಬಗೆಗೆ ಅವ್ರಿಗ ಫೋನ್ ಮಾಡ್ತೀನಿ
ಹಾ
ಹಾ ಇಲ್ಲಾಂದ್ರೆ ಕಂಟಿನ್ಯೂ ಮಾಡಮ್ಮಂದ್ರೆ ಕಂಟಿ ಮಾಡ್ಬಹುದು ಅವ್ರಗ ಒಂದ್ ಫೋನ್ ಅವ್ರಿಗೊಂದ ಫೋನ್ ಮಾಡ್ಬಹುದು ಕೇಳಬೋದು ಮಾತಾಡ್ಬಹುದು ಮಾತಾಡಿ ಇನ್ನು ಅದಕಣ
ಹ ಹಾ
ಹ್ ಅಲ್ಲ ಅವ್ರ ಮಾತಾಡ್ಬೋದು ಹಾಗೆ ನಮ್ದು ನಂದುನು ನಮ್ಮ ಆ ಚಂದ್ರ ಲೇಔಟ್ಲ್ ಅವರಲ್ಲಾ ಅಂದ್ರ ಅವರಿಗು ಒಂದ ಫೋನ್ ಮಾಡಿ ಕೇಳ್ತಿನಿ ನಮ್ಗ ಏನಾರ ಕೆಲಸ ಅದ ನಮ್ಮದು ನೋಡ್ಬೇಕಲ್ಲ
ಹಾ
ಆದ್ರಿಂದ ನಾವ್ ಇಲ್ಲಿ ಸರ್ಕಲ್ಲಲ್ಲಿ ಸರ್
ಯಾರಾರು
ನಾನು ಮತ್ತೆ ನಮ ಸಹಪಾಟ್ಟಿ ಅವರು ಗಾಡಿ ಇಲ್ಲ ಇಲ್ಲ ಸರ್ ಗಾಡಿ ರಡಿ ಮಾಡಸ್ತಾವ್ರೆ ಅವರು
ಹ್ಮ
ಹ್ಮ್. ಆಯಿಲ್ ಸರ್ವಿಸ್ ಮಾಡ್ಸ್ಬೇಕಾಯತು ಗಾಡಿಗೆ.
ಹಾ ಯಾವ್ದ ಅಪ್ಪಚಿನ ಸ್ಕೂಟಿನ.
ಸ್ಕೂಟಿ ಸರ್ ಸ್ಕೂಟಿ ಹ್ಮ್. ಸ್ಕೂಟಿ ಮಾಡಸ್ತಾವರೆ. ಇನ್ನ ಏನ್ ಸರ್ ಸಮಚಾರ ಊಟಕ ಊಟಕ ಬರಾಗಲ್ಲ ಸರ್.
ಯಾವ್ ಊಟ ಇಲ್ಲ ಏನಿಲ್ಲ ನಾಲ್ಕಂಟೆ.
ಹಾ.
ನಾಲ್ಕ್ ಗಂಟೆ ಸರಿ ಬಿಡಿ ನಿಮ್ ಟೈಮ್ ಆಯ್ತು ನೋಡಿ.
ಟೈಮ್ ಆಗಿದೆ ನೋಡಿ.
ಸರ್ ಯಾಕ ಸರ್ ಇರಿ ಎರಡ್ ನಿಮಷ ಇರಿ ಸರ್ ಯಾಕ ಸರ್ ಅರ್ಜೆಂಟ್ ಮಾಡ್ತೀರಾ.
ಸಾಕು ನೋಡಿ ಸರ. ಕಟ್ ಮಾಡ್ರಿ ರೀ.